ಕಂಸೋಳ ಹಲೋ ಹ ಹ ಕೇಳಕ್ತ್ತದಣ್ಣ ಹ್ಮ ಹ ಹ್ಮ್ ಹಸ್ಬಂಡ ಕರ್ಷಾಸತ ಆಣ ಇಲ್ಲ ಶಾಪುರ ಅಂತ ಹೇಳ ಮಾಡೇನು ರಿಶೋಧ
ಹೌದಾ
ಹ್ಮ್
ಅದು ನಾನು ಮಾಡ್ಬೇಕಂತ ಮಾಡಿದ್ದೀನಿ ಈಗ ಡಿಗ್ರಿ ಕಂಪ್ಲೀಟ್ ಆಗ್ಯದ
ಡಿಗ್ರಿ ಕಂಪ್ಲೀಟ್ ಆಗ್ಯದಾ
ಹಾ ಹಾ ನಾನ ಇಲ್ಲಿ ಸುಮ್ಮ್ನೆ ಮಾಡಿದ ನನ ಶಾಪೂರು ಬೆಂಗಗಳೂರ ಅದೇ ಬೆಂಗಗಳೂರಲ್ಲಿ ಚಲೋ ಇದುವಣ್ಣ ಕಾಲೇಜ್ ನಾನ್ ಬೆಂಗಳೂರಲ್ಲಿ ಚಲೋ ಇದ್ದು
ಹ್ಮ್ ಅಲ್ಲೇ ಮಾಡ್ಬೇಕಲ್ಲ ಮತ್ತೆ
ದು ಗೊತ್ತಲ್ ನ ನಡ್ಸ ಎಲ್ಲ ಸರಿ ಇಲ್ಲಿ ಮಾಡಂದ್ರು ಇಲ್ ಮಾಡ್ಬೇಕು ಎನ್ ಹ ಹ್ಮ
ಹೌದಾ
ಅದ ಹ
ಅದೇ
ಈಗ ನನ್ ಬೆ ಇನ್ನ ಮೂರ್ ವರ್ಷ ಟೈಮ್ ಇದೆ
ಹ್ಮ್ ಚ ಮಸ್ತ ಇ ಮಾಡಣ ಅದನ್ ಚೆನ್ನಾಗಿರುತ್ತ ಮುಂದ ಸ್ಲ್ಪ ಹ್ಮ ಹಾ
ಇದು ಲಾದ್ಮೇಲೆ ಮತ್ತೆ ಇದು ಮಾಡ
ಆಹ
ಎಲ್ಲೆಲ್ ಬಿ ಮಾಡಬೇಕಾ
ಅಲ್ಲ ನಾನು ಸ ತ ತಾಣ ನೋಡಬೇಕು ಮತ್ತ ಇವಾಗಲ್ಲ ಮನೆ ಪ್ರಾಬ್ಲಮ್ ಹಂಗ ಮಾತ್ರ ಮ ಹಚ್ಚ ಬಂದ್ ಅತ್ತ ಎಲ್ಲ ಹಚ್ಚ ಬಂದವ ಎಲ್ಲ ಅದು ಇದು ಎರಡು ನೋಡ್ಬೇಕು ಅಲ್ಲೋಣ ಅಂತ ಹೇಳಿ
ಹೌದ ಹೌದು ಒಬ್ಬನೇ ಮಗಲ್ಲ ಮತ್ತೆ ಏ ಮಾಡೋಕ್ಕಾಗಲ್ಲ
ಶಬಲ ಸಾಂಗ್ ಸಾಂಗ್ ಟೇಸ್ಟ್ ಹೆಂಗ ಮತ್ತೆ ನಾನ ಬ್ಯಾಡ ಅಣ್ಣ ಸುಮ್ನೆ ಶಾಪುರಲ್ಲಿ ಮಾಡಲ್ಬಡಣ ಮಾಡಿದ್ರ ಬೆಂಗ್ಳೂರಲ್ಲ ಯಾವ್ದಂದ್ರರು ಬ ಕ ಹ
ಹೌದಾ
ಸಾಗ ಆಲ್ವಾ ಕೊ
ಎಷ್ಟದ ವರ್ಷಕ್ಕೆ ಫೀಸ್ ಎಷ್ಟದಲ್ಲಿ
ಆಣ
ವರ್ಷಕ್ಕೆ ಫೀಸ್
ಫೀಸ್ ಆದಣ ಅಲ್ಲ ಜಾಸ್ತಿ ಆದ ಫೀಸ್ ನೋ ಮತ್ತ ನಮ್ ಕಾಲೇಜ ಸರ್ ಎಲ್ಲಾ ಸಪ್ಕೊಂಡಿದಾರ ಅರಣ್ಣ ಹಂಗೇನಾದ್ರ ಯಾರ ಒಂದ್ರ ಕಡಿಮ ಮಾಡ ಸರ್
ಕಡಮ ಮಾಡ್ಸ್ಕೊಳಣ ಇಲ್ಲಿ ಮಾಡದ ಬ್ಯಾಡ್ ಬರ್ಕ ಹಂಗಿತ್ತಂದ ಏನಂತೆ ಯಾವ್ರು ಮಾಡವಂತ
ಹಾ ಇಲ್ಲಿ ಬ್ಯಾಡಣ ಸ್ವಪ್ ನೋಡಿ ಎಲ್ಲಾದ್ ಇಲ್ಲಿ ಬಾರಣ್ಣ ಮಾಡೋದು ಬೇರೆ ಕಡೆ ಎಲ್ಲಿ ನಿನ್ ಆಾರಾದರು ಇದ್ರವರು ಇದ್ರ ಅಲ್ಲಿ ಮುಂದೆ ಎಲ್ಲಾದ್ ಬೇರೆ ಕಡೆ ಮಾತಾಡ
ಹ್ಮ್ ಪನರ ಜೋರ ಅಂತ ಅದಾರ
ಬರ ಅದಲಿ ತಾಸ ಹ್ಮ ಬರ ನಿಕಾಲತ
ಈಗ ಎಷ್ಟನೇ ಸಮಯದಿನೇನ
ಹಷ ನಾನ ಈಗ ಸೆಕೆಂಡ್ ಸಮಾನ ಅ ತೋದಸ
ಹ ನಂದ್ರ
ಹ್ಮ್
ಇನ್ನೊಂದ್ ವರ್ಷನಾ
ಹಾ ಅದಾದ್ಮೇಲೆಂಬರ್ತ ನ ಕ
ಸರಿ ಸರ ಹಾ ಎಲ್ಲ ಸರಿ ತಗತರಲ್ಲ
ಮ ನೀ ಮತ್ ಮಾಡ ನೀ ಮ ಹೋಗ ಹ್ಮ ತ ನಾ ಅ ಕಂ ಹ್ಮ್ ಹ ಇವತ್ತುಮಿ ಸರಿ ಇಡ್ಲಿ ಚಟ್ನಿ ಸಾಂಬಾರ್ ಬಸಗಲ್ ನಾನು ಇಪ್ಪತ್ತನೇ ಹೋಗಲ್ ನಾನು ಅವಾಗ ನ ನ ಸೈಡ್ ಬಾ ಬರ್ತ ಮಾಡ ವಸ್ ಅ ಹಾ ಗ ಕಶನ್ ಬಬೇಕ ಎ ಬಂದತ್ನ ಬ ಅ ಇ ಹ ಕಷ್ಟ ಹ
ಅದಕ್ಕೆಡೆ ಬರ
ಗುರ್ತ ಬಸ ತು ಹ್ಮ್ ಹ್ಮ್ಲ್ಲ ಸಿಗ್ಗತವ ಬಾಣ ಎಷ್ಟು ಎರಡೆ ಸಾಕಮ ನೀವ ಜಾಸ್ತಿ ಏನಡ್ರ
ಹಾ ಎರಡು ಎರಡು
ಹ ಹ್ಮ ಶವತ ಬಣ ಕ ಬ ನಿನ್ಗೆ ಯಾವ್ದ್ ದೊಡ್ಡ ಬೇಕಾ ಸಣ್ಣ ಬೇಕ ಕೂಡ ಅ ಅಂದ್ರೆ ತ ಹ ನ ಪಣ ನಮು ಆ ಒಳ ಒಂದು ಇನ್ನೂ
ಹ್ಮ್
ರಾನ ತಿು ಬಲ್ಲ ಮಾಡದ ಐನೂರು ಕುರಿ ಆವಣ ನಂಬೂರು ನಾನ
ನೀವೇ ಮಾಡ್ತರಾ ಬೇರ ಕೊಟ್ಟ್ರಾ
ಅ್ರಷ ನಮ್ಮಲ್ಲಿ ಅವಣ್ಣ ನಮ್ಮ ಇವ್ರ ಹಗೆ ರಿಲೇಷನ್ ಅವ್ರ ಅವ್ರೇ ಇದು ಮಾಡ್ತಾರೆ ಕೆಲಸ ಇಲ್ಲ ಮನೆಗೆ ಫೋನ್ ಏನಿಲ್ಲ ಅಣ್ಣ ಹೇಳಬೇಕು ನೀನೇ ಟ್ರಿಪ್ ಹೋಗಿಲ್ಲ ಅಣ್ಣ ಯಾವಕಡೆ ಹೋಗಿದ್ರೆ
ಟ್ರಿಪ್ ಹೋಗಿ ಬಂದವಲ್ಲ ಮೊನ್ನೆ ಆಲ್ ಕರ್ ಆಲ್ ಇಂಡಿಯಾ
ಹ ಎಷ್ಟು ಎದ್ರಾಗ ಹೋಗಿದಣ್ಣ ಪ್ಪಾ ಎಲ್ಲ ಮೂವರದು ಅಗ್ರಿಮೆಂಟ್ ಮಾಡ್ಕಂದಾಗ ಹ್ಮ್ ಪ್ಲೇಸ್ ಪ್ಲೇಸ್ ಯಾವಯವ ಹೋಗಿದ್ರಣ್ಣ ಎಸ್ಟ್ ಪ್ಲೇಸ್ ಪ್ಲೇಸ್ ಯಾವ ಹೋಗಿದ್ರಣ್ಣ
ಪ್ಲೇಸ್ ಫಸ್ಟ್ ಇದು ಮುಂಬೈ ಹೋಗಿದ್ದೇವಿ ಮುಂಬೈ
ಹಾ
ಮುಂಬೈಯಿಂದ ಅಗರ
ಹ್ಮ್
ಆಗರದಿಂದ ಗುಜರಾತಿಗೆ ಗಾಂಧಿನಗರ
ಹ್ಮ್
ಮತ್ತೆ ರಾಜಸ್ಥಾನದ ಪಿಂಕ್ ಸಿಟಿ ಜೈಪುರ್ ಹೋಗಿದ್ವಿ
ಹಾ ಹಾ
ಕಲುರ್ಲಿ ಅಂತ ಹೇಳಿ
ಫೋನ್ ಮಾತಾಡ್ಸಿಲ್ಲ ಹ್ಮ್ ಆಮೇಲೆ ಅಂದ್ರ ಕೆಇಬಿ ಅವ್ರಿಗೆ ಫೋನ್ ಮಾಡ್ರಿ
ಹದಿನೈದು ದಿನ ಆಯ್ತು ನೋಡು ಅಷ್ಟಿಗೆ
ಹ್ಮ್ ಹ್ಮ್ ಎಲ್ಲ ಫುಲ್ ಎಂಜಾಯ್
ಹಾ ಅಂದ್ರೆ ಪೂರಾ ಮೈಯಲ್ಲ ಬ್ಯಾನಿ ಬ್ಯಾನಿ ಆಗಿ ಬಿಟ್ಟು ಅಂದ್ರೆ ಅವ್ ಬೇರೆ ಬೇರೆ ನೀರ ಆಗ್ಬಿಡ್ತ ಅಲ್ಲ ಅಲ್ಲಿ ಅಲ್ಲಿ ಕುಡುದು
ಹ್ಮ್ ಹ್ಮ್
ಅದಿಕ್ಕೆ ಸ್ವಲ್ಪ ಕೆಮ್ಮು ನೆಗಡಿ ಜಾಸ್ತಿ ಆಗ್ಯಾದ
ಹ ಫ್ರೆಂಡ್ಸ್ ಹೋಗಿದ್ರಾ ಫ್ಯಾಮಿಲಿ ಹೋಗಿದ್ರ
ಫ್ರೆಂಡ್ಸ್ ಹೋಗಿದ್ವಿ
ಇವತ್ತು ಫಸ್ಟ್ ಶಿಫ಼್ಟ್ ಆ
ನೀವ್ ಹೋಗ್ತಿವಿ ಅಂದ್ರಲ್ಲ ಹೋಗಿದ್ರ
ಇಲ್ಲ ಅಣ್ಣ ಹೋಗ್ಬೇಕಂತ ಪ್ಲಾನ್ ಮಾಡೀವಿ ನಮ್ಮ್ ಫ್ರೆಂಡ್ಸ್ ಇಬ್ರು ಇವಾಗ ಮಳೆ ಬೇರೆ ನಿಮಗ್ ಬಿಟ್ಟಿವೋ. ಹಾ ಅದರ ಸಲೆಗ ಅದೀವಿ ನೋಡುಮು ಅಂತ.
ಏನ್ ಮಾಡದು ಪಾ ಜೀವನ ತಿರ್ಗಾಡ್ಬೇಕಲ್ಲ.
ಹಾ ತಿರಗಾಡ್ಬೇಕು ಅಣ್ಣ.
ಇಲ್ಲ ಅಂದ್ರ್ ಬ್ಯಾಸ್
ಹೋ ನೀ ಫೋನ್ ಎತ್ತನ ಫೋನ್ ಕಟ್ ಮಾಡಿ.
ಈದು ಐ ಪಿ ಎಲ್ ಟ್ರೋಫಿ ಆಗುತ್ತಾ.
ನೋಡಿಲ್ಲೆನ್ ಅಣ್ಣ ನೀನು.
ಐ ಪಿ ಎಲ್ ಜಾಸ್ತಿ ನೋಡಲ್ಲ ಪಾ.
ಎಲ್ಲಾ ಬಿಸ್ನೆಸ್ ಅಂತ ಹೇಳಿ ಬಿಜಿ. ಹಾ ನೀವೆಲ್ಲಿ ಹಾ ಆರ್‌ಸಿಬಿ ನೋಡ್ತಾನ್ನ
ಅದ್ರ ಪ್ರೈಸ್ ಏನೋ ಇಪ್ಪತ್ ಇಪ್ಪತ್ನಾಲ್ಕು ಲಕ್ಷ ಏನು.
ಯಾವಾಗ್ ಅಣ್ಣ. ಐ ಪಿ ಎಲ್ ಹ. ಹ್ಮಾ ಇದು. ಜಾಸ್ತಿ
ಹಾ ಇದು ಮೂರ್ ಸಾವಿರ ಇದೆ ಇದು ಮೂರ್ ಲಕ್ಷ ಇದೆ. ಅದ ಜಿ ಎಸ್ ಟಿ ಅದು ಕಟ್ಟಾಗಿ ಇಪ್ಪತ್ತೈದು ಇಪ್ಪತ್ತಾರು ಬರುತ್ತೆ ಅವರು ಟೀಮ್ಗೆ ಇದ್ ಮಾಡುದ್ರೆ.
ಮೊನ್ನೆ ಯಾರ್ ಆರ್‌ಸಿಬಿ ಟೀಮ್ ತೊಂದ್ರಲ್ಲ ಅವ್ರು ಯಾರು ಅನನ್ಯ ಬಿರ್ಲಾ ಏನು.
ಅವ್ರಲ್ಲಣ ಓನರ್ ಬೇರೆ ಯಾರೋ ಬಟ್ ಅವ್ರ.
ಹೌದಾ.
ಹ್ಮ. ಹಾ ಹ
ಹ್ಮ್.
ಮತ್ತೇನ್ ಸೌಂಡ್ ಬರ್ತಿದ್ದಲ್ಲ ನಿಂದು.
ಬ್ಯ ಬ್ಯಾಕ್ ಟು ಬ್ಯಾಕ್ ಕಪ್ ಹೋಡಿತ್ತು ಅಣ್ಣ ಆರ್‌ಸಿಬಿ. ಹ್ಮ್
ಚೆನ್ನೈನ ಹೆಂಗೆತ್ತು ಚನ್ನೈನ ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹೊಡತು ಮತ್ತೆ ಇದು ಮುಂಬೈ ಇಂಡಿಯನ್ಸ್ ಬ್ಯಾಕ್ ಟು ಬ್ಯಾಕ್. ಎರಡು ಸಲ ಹೊಡಿತೂ ಅದುನು.
ಹ್ಮ್
ಇವಾಗ ಆರ್ಸಿಬಿ ಹೊಡೆದದ.
ವೆಬ್ಸೈಟ್ ಕ್ರಿಯೇಟ್ ಮಡಿದು ಅಣ್ಣ ಅದು.
ಹಾ ಸರಿ
ಹಾ ಗೊತ್ತು